ಒಂದ್ ಚಾನ್ಸ್
ಅಲ್ಲ ಎಷ್ಟಾಗ್ಯಾವ?
ಏ ಇಲ್ಲ ಇನ್ನೊಂದ್ ಆಯ್ತ್ ಅಂದ್ರೆ ಇಪ್ಪತ್ತು. ಸರ್ ಹದ್ನ್ ಹದ್ನೖದ್
ಏನ ಹತ್ತೇ ಆಗಿಲ್ಲ ನನ್ ಇನ್ನ ಹನ್ನೆರಡಾಗವ್ ಇವಾಗ.
ನಂದಿನ್ನೊಂದ್ ಹದಿನೈದ್ ಆತದೆ ಇನ್ನೊಂದ್ ಕಾಲ್ ಆದ್ರೆ ಹದಿನೈದು.
ಅದ್ ನಂದ್ ಹದ್ನೈ ನಿಂದ್ ಹದ್ನೈದ್ ಆದ ಅಂದ್ರೆ ನಂದ್ ಹದ್ನೈದ್ ಮಾಡಮ್ಮಿವಾಗ್.
ನಿಂದೊಂದ್ ನಂದೊಂದು
ಇಲ್ಲಿಲ್ಲಿಲ್ಲ ಇವಾಗ ಇವಾಗ ಟೈಮ್ ಇಲ್ಲ ಇವಾಗ ನಂದೊಂದ್ ನಿಂದೊಂದು. ನಿಂದ್ ಹದ್ನೈದ್ ಆಯ್ದಿವಾಗ್ ನಂದ್ ಹದ್ನೈದ್ ಮಾಡಮ್.
ನಿಂದ್ ಹದ್ನೖದು ಮಾಡಕಂದ ಲೇಟ್ ಆಗತ್ತ ಯಾರನ ಒಬ್ರನ್ ಮುಂದ್ ಇರ್ಬೇಕು.
ಹಂಗ ಮುಂದ್ ಮುಂದ್ ಹೋಗಬಾರ್ದಲೇ ಮುಂದೋಗಲ್ ಬುಟ್ ಬಿಟ್ಟ ಮುಂದೋಗಬಾರ್ದಂಗ ಉಧ್ಧಾರನೇ ಆಗಲ್ ನೋಡು.
ಇಲ್ನೋಡು ಒಂದಿ ಒಂದ್ ಇಪ್ಪತ್ತಾಯ್ತ್ ಅಂದ್ರೆ ಆಯ್ತು ಇಪ್ಪತ್ ಆಗತ್ತ ನಿಂದೆ ಮಾತಾಡೋದು.
ಆ ರೂಲ್ಸ್ ಏನ್ ಇಲ್ ಇಡ್ಬೇಡ. ಐದೖದೖದ್ ಮುಗ್ಸ್ ತೋಮ್ಮು.
ನಿಂದ್ ಐದೖದ್ ಮುಗಸಂತೊಮ್ಮು ಒಂದ್ ಕಂಟಿನ್ಯೂ ಮುಗಸಮ್ಮ ಐದ್ ಒಬ್ಬ್ರದ್ ಐದೈದ್ ಮುಗಸಮ್ಮು.
ಅಯ್ತಾಯ್ತ್ ನಿಂದ್ ಹೆಂಗ್ ಡೀಲು ಡೀಲು ಓಕೆ ಓಕೆ ಓಕೆ ಡೀಲ್ ಡೀಲ್ ಡೀಲ್.
ಆ ಇದಿದ್ ಒಟ್ಟೖಸ್. ಟಾಸ್ಕ್ ಐದೇದರ್ದ್ ಕೊಡಕತ್ತನ ಅಲ್ಲ.
ಹ್ಮ್ ಐದ್ ಡೀಲ್ ಡೀಲ್ ಡೀಲ್ ಡೀಲು ಓಕೆ ಓಕ್ ಓಕ್ ಓಕ್. ಸರಿ ಸರಿ.
ಎಷ್ಟ್ ಮಾಡಮ್ಮ ಇವತ್ತು ಇಪ್ಪತ್ ಮಾಡಮ್ಮ.
ಹ.
ಸ್ಟೆ ಇವತ್ತೇಷ್ಟ್ ಮಾಡಮ್.
ನೀಂದೇಶ್ ಟ್ ಆಗತ್ತಷ್ಟು. ಅಲ್ಲಿಲ್ಲಿ ನೀನ್ ಎಷ್ಟ ಇರ್ಬ್ಯಾಡ್ದ್ ನೀನ್ ಎಲ್ಲ ಗೊತ್ತಾತ್ ಅ. ಆ ಹಾ ಹ ಹ.
ಇಷ್ಟೆಲ್ಲೆ.
ಆ
ಕನ್ಸ್ನಾಗ್ ಇವತ್ ನೀನ್ ಸತ್ತೋಗಿದ್ದಿ ಗೊತ್ತಾ.
ಏನ್ ಮಾಡಿ ಎಲ್ಲ ಗೊತ್ತಾಗತನಗೆ ಏನ್ ಮಾಡ್ತ ಶ ಏನ್ ಮಾಡ್ತ್ಯ ಎಲ್ಲ ಗೊತ್ತಾದ್ ನನಗೆ. ಬ ಬ ಆಯ್ತು
ನಡಿ ಇವಾಗ್ ಹೋಗುಂ ನಡಿ.
ಇಲ್ಲ.
ಹಾ
ಇವಾಗೋಂ ನಡೆ ಅಂದೆ.
ನೀ ಏನಾದ್ರು ಮಾತಾಡ್ಕೊಪ್ಪ.
ನ್ನ ಯಾಕ ಏನ್ ಅನೋಲ್ದೆಲ್ಲ ಅನ್ಕೊಂಡಿದ್ದೆ ನಾನು.
ಏನ್ ಅಂದೆ ಏನ್ ಅಲ್ಲ.
ಏನಂದ ಅದೇ ಅನಕ್ಕದಲ್ಲ ನೀ ಏನಾದ್ರು ಮಾತಾಡ್ಕೊಪ್ಪಾ ಅಂತ ಅನಾಕತ್ತಿ ನೀನ.
ಹ್ಮ್ ಅಷ್ಟೇ ನೀನು ನಿ
ಅದ್ ನಾನ್ ನಜೆನಕದ್ನ ಎಷ್ಟ್ ಚಂದಿದೆ ಅಂತನಕನ ಬ
ಏ ಹೆಂಗ ಹೆಂಗ ಮಾತಾಡಿರಿ?
ಏನು ಫುಲ್ ಫಾರ್ಮಾಗ ಹಾಡು ಹಾಡಿಕೊಂಡು ಕುಂತಿದ್ದೆ.
ಕೇಳುತ್ತಾ?
ನಮ್ಮ ಮನ್ಯಾಗ ಉಂಡ್ಕಂಬ
ಪೌನ್ಯಾ ಬರ್ಲಿ. ಎಷ್ಟ್ ಕಡಿತಾವ್ಲೇ ಅವ್ನು. ಯಾಕ್ಲೇ ಮಾತಾಡೋದ್ ಎದ್ದ್ ಒದಾರಾಕತ್ತಿ ಅಲ್ಲಾ. ಆಯ್ತ್ ಮತ್ತೆ ಪ್ರೊಸೆಸಿಂಗ್ ಬಿದ್ದದ. ಆ
ಏನ್ ಮತ್ತೆ ಪೇಮೆಂಟ್ ಬಂತಾ.
ಇವತ್ತೊಂದ ಐದ ಆಗ್ಯಾವ ಅವನು ಮೂರ ಆಗ್ಯಾವ. ಅವನು ಮೂರ ಏನ ಅವನು ಎರಡ ಮೂರ
ಇವತ್ತ ಏಳ ಆಗ್ಯಾವ ಏಳರಾಗ ಎರಡ ಉಂಡಕೊಂಡೋಗ್ಯಾವ.
ಏಳ ಆಗ್ಯಾವ.
ಏಳ ಆಗ್ಯಾವ ಏಳರಾಗ ಎರಡ ಉಂಡಕೊಂಡೋಗ್ಯಾವ.
ಹ್ಮು ಮಾಯಿ ನೀನೇ ಮಾಡಿದ್ದದು.
ನಿನ್ನಿಂದಲೇ ಆಗಿದ್ದ ಅದು. ಅದರ ಬಗ್ಗೆ ಚಿಂತಿ ಮಾಡ. ಅದದ್ರ ಬಗ್ಗೆ ಚಿಂತಿ ಮಾಡ್ಬಾರ್ದ. ನನೀಗ ಒಂದು ಟಾಪಿಕ್ ಹತ್ತ್ ಆದ್ರೂ ಬಗ್ಗೆ ಎತ್ತಿದ್ರ ಫೀಲ್ ಆಯ್ತಿದ್ ನೋಡ್.
ಹ್ಮು ಹೇಳ ಅದೇ ನಿಮ್ ಗುಡ ಏನಂತಾನ್ ಅಂತ್ ಹೇ
ಈ ಇಲ್ಲ ವಿಡ್ಗಿ ಅಲ್ಲ.
ಮತ್ತೆನ್ ಮತ್ತೆ.
ಓದೋದ್ ಇರ್ಲಿ ಓದೋದ್ರ ಬಗ್ಗೆ
ಹಾ ಓದೋದ್ರ ಬಗ್ಗೆನಾ. ಹೇಳ್ ಏನಮ್ ಬ್ಯಾಕ್ಲಾಗ್ಸ್ ಇದ್ದು
ಮನುಷ್ಯನಲ್ಲ ತ್ತಿದೆ ಹೌದೋ ಅಲ್ಲೋ.
ಲೇ ನೀನ್
ನಾಕ್ ಲಕ್ಷ
ಆಯ್ತಾ
ನನಗೆ ಈ ನನಗಿಲ್ಲ ಅಂತ ಯಾವಾಗ್ ಅಂದೆ
ಮತ್ತೆ ಅದರ್ ಬಗ್ಗೆನ ಮತ್ತ್ ಮೊನ್ನಿ ಯಾವ್ ಎ ಇಲ್ಲ ಟಾಪಿಕ್ ಅಲ್ಲ ನನ್ ಏನೋ ಬೇಜಾರಾಯತನಂತ ಒಂದ ಟಾಪಕ್ ಎತ್ತಿದ್ರೆ ಅದೇ ಯಾವ್ದಂತ ಕೇಳಾಕತ್ತೀನಿ.
ಆ ಪಿಪ್ಟಿ.
ಯಾವ್ದ ಹೇಳೇ ಯಾವ್ದು.
ಅದೇ ಎ ಅದಲ್ಲ ಬುಡು ಇವಾಗ ನಾಗವಲ್ಲಿ ಡೈಲಾಗ್ ತಿಳಿದಂಗ ಹೇಳ್ಬೇಕ್ ಆಯ್ತ್ ಈಗಾ.
ಏನಂತ
ನಾನಾ ನಾನಾ ನಾನ ಅಂತ ಹಿಡಿದಂಗ ಆಡಬೇಕ್
ಹಾ ಹಂಗೆ ಆ ಬಿಟ್ಟತ್ತಿ ಹೆಂಗ್
ಏನ್ ಮಾಡ್ತಿ ಮತ್ತೆ.
ಅದ ನಾಗವಲ್ಯಾಗ್ ಇದ್ಲಲ್ಲ್ ಸೌಂದರ್ಯ ಅಕ್ಕಿ ಎ ಮಸ್ತ್ ಇದ್ಲ ಅಂತ
ಹುಡ್ಗೀರ ಚಟಾಯ.
ಇಲ್ಲಿ ಬ್ಯಾಕ್ಲಾಗ್ಸ್ ಹ ಹೆಂಗಂದಮ್ ಟಾಫಿಕ್ ಒಮ್ಮುಲೆ ಎಲ್ಲಿಗ್ ಹೋಯ್ತ ಚೆನ್ನಾಗಿರ್ತಿವಿ
ಇಷ್ಟೇ
ಹಾ
ಸಂಬಂಧನೇರಲ್ಲಂದ್ಯಾ ಒಂದಕ್ಕೊಂದ ಹ. ಸಂಬಂಧೀರ್ ಹಂಗಿದ್ರ ಇಲ್ಯಾಕ್ ಬರ್ತಿದ್ ಅವ್.
ಲೇ ಇವತ್ತ ಹೆಂಗ ಹೋಯ್ತ ಗೊತ್ತಾ. ಫುಲ್ಲು ದಬ್ಬಾಳಿ ಮಾಡಿ ಗ್ರೂಪಿಗೆ ಆಡ್ ಮಾಡ್ಕೊರ್ ನಮ್ಮನ್.
ತೂತೋ ತೂತೋ ಹಂಗ ಅಂತೈಯ ನಿಂಗ್ ಕೆಲ್ಸ ಮಾಡಿದ್ರೆ ಲಿಮಗ್ ಗ್ರೂಪ್
ನಾವು ಪೋಲಿಯೋ ಅದು ಹಾಕಾಕ್ ಹೋಗುಲಾಂಗ್ ಆಕದ್ ರಿಜಿಸ್ಟರ್ ಆದಾಗು ನಾವ್ ನಾವ ಹೋಗೋದಿಲ್ಲ ಬೇಡಂತಂದವಿ
ಅ
ಸೀನಿಯರ್ ಅಂತ್ ಅವಳು ಬಂದ್ಬಿಟ್ಲು. ಏನ್ ಬಾಯ್ಸ್ ಫಾಲೋ ಗ್ರೂಪಿಗ್ ಆಡ್ ಮಾಡಿರೇನ್ ಕೇಳ್ದೆ
ಅ ಎ ಕನ್ನಡ ಬರ್ಲಕ್ಕಿಗಿ.
ಕನ್ನಡ ಬರು ತ್ತ ತಡ ಆದ್ರೆ.
ಮತ್ತ್ ಮತ್ತ್ಯಾಕ್ ಮತ್ತ್ ಅಂತ ಕೇಳ್ಬಲಕಿಗ.
ಅಲ್ಲಿ ತೋ ಸ್ವಲ್ಪ್ ಹೇಳೋತನ್ ತಡಿತಿ ಇಲ್ಲ್.
ಹೇಳ್ ಹೇಳ್ ಇನ್ನ್ ಹೇಳ್.
ಆಯ್ತ ಹೇಳ್ಬಿಟ್ಲಪ್ಪಾ ಫುಲ್ ಸ್ಪೀಡ್ ಆಗಿ ಇಂಗ್ಲಿಷನ್ಯಾಗ್ ಮಾತಾಡಿಕಂತ ತ್ತ ಬಂದ್ ಕೇಳಿದ್ಲ. ನಾವು ನಂಬರ್ ಕೊಟ್ಟೀವಿ. ಕೇಳಾಕತ್ತಳಂತ್ ಮೂವತ್ತ್ ನಂಬರ್ ಇತ್ತ್. ಕೊಟ್ವಿ ಅ ಮತ್ತೆ ಕ್ಲಾಸ್ ಲ್ಲೇ ಬಂದು ಕೇಳಕತ್ಲಿದ್ಲು. ಹಆ ನಮ್ಮೇ ನಮ್ಮು ಅಂದ್ರೆ ನಾವು ನಂಬರ್ ಹೇಳಾಕತ್ತಿದ್ವಿ ಎಲ್ಲ ಸ್ಪೀ ಸ್ಪೀ ಸ್ಪೀಡ್ ಆಗಿ ಟೈಪ್ ಮಾಡಿ ಬಿಟ್ಲು ಫೋನ್ಯಾಗ.
ಹಾ
ಕರೆಕ್ಟ್ ಮಾಡಿಳ್ ಅಂತ್ ನಾವ್ ಅಂತು ಆಡ್ ಅಡ್ಡ ವರ್ತಾನಪ ಇವಾ.
ಈ ಹೇಳ್ ಹೇಳಿಲೇ.
ಕ್ಯಾಶ್ ನೆ ಬಂದ್ ದೋ ಹೇಳ್ ಹೇಳಕ್ ಅದು ಲಿಸ್ಟ್ ಯಾರ ಜೂನಿಯರ್ ಅಂತ್. ಅದ್ರಾಗು ನಮ್ದು ಇಬ್ರು ಇಬ್ಬರು ಹೆಸರು ಇಲ್ಲನೇ ಇಲ್ಲ ಅದ್ರಾಗ.
ಖುಷಿ ವಿಚಾರ ಮತ್ತೆಕ್ ಟೆನ್ಷನ್
ಕೇಳು ಫುಲ್ ಪಾಮ್ನಾಗ. ಫುಲ್ ಸ್ಪೀಡ್ ಟೈಪಿಂಗ್ ಮಾಡಕ್. ನಂಬರ್
ಹ್ಮ
ನಾವ್ಹ್ಯಾಡ್ ಆಗಿಲ್ಲ ನಾವ್ ಹ್ಯಾಡ್ ಆಗಿಲ್ಲ.
ಹಾ
ಹ್ಮ್ ಹ್ಮ್ ಇನ್ನೇನ ಆಯ್ತು ಆಯ್ತು ಇನ್ನೇನ್.
ಅಲ್ಲ ಇಷ್ಟು ಒಳ್ಳೆ ಖುಷಿ ವಿಚಾರ ಹೇಳಿದಿ ಏನಂತ್. ಪ್ರೈಜ್ ಗಿಜ್ ಇಡವೇನು.
ಆದದ್ರೆ ಒಬ್ಬೊನೆ ಆಟ ಏನ.
ಇಲ್ಲಿ ಪಾಪದಲ್ಲಿ ಅವ್ನು ಒಬ್ಬನ್ ಷಿಯಕ್ಷ್ನ್.
ಅವನಬ್ಬನ ಸಿಗ್ಬುದ್ಬಿಟ್ಟ ಅವನಂತಾನೇ ನಾವ್ ಅವತ್ ಹೊಗೋದಿಲ್ಲ ಕ್ಲಾಸ್ಗೆ ಬರಲ್ಲ ಅಂದಬಿಟ್.
ಆಮೇಗ್ ಯಾಕೆ
ಏ ಮತ್ತೆ ಕೇಳ್ಬೋದು ನಾಳೆ ಬಂದ್ ಮತ್ತೆ ಆಡ್ ಮಾಡ್ ನೋಡ್ಬೋದು.
ಹ್ಮ ಕಾಲೇಜ್ ಹೋಗ್ಬಾರದ ಇಂದೇ.
ಹ್ಮ ಎಲ್ ಅಯ್ತಿ ಲೋಡ ಅದ್ರನು ಪ್ರಾಫಿಟ್ ಅಯ್ತೋ. ಮೂರ್ ದಿನ ಅಂತ ಮೂರ್. ಹ್ಮ್ ಮೂರ್ ದಿನ ಮುನ್ನೂರು ರೂಪಾಯಿ ಹಾಕ್ತಾರಂತೆ ಹಾ ಮಾತಾಡಿ.
ದಿನುಕ್ ಮುನ್ನೂರಾ ಏನು.
ದಿನಿಕ್ ಮುನ್ನೂರಲ್ಲ ಪಾ. ಹೆ ಹಂಡ್ರೆಡ್ ಏನ್ ಅಯ್ತಿ ಎಷ್ಟು ಚೆನ್ನಾಗ್ ಮಾಡುತ್ತಾರ್ ಅವ್ರು ಅದ್ರ ಮೇಲ ಅಂದ್ರೆ ಈಗ ಸೀನಿಯರ್ ಸೀನಿಯರ್ ಇರ್ತಾರೆ ಅವರ್ಗ್ ಜಾಸ್ತಿ ಇರುತ್ತ ನಾವ್ ಜೂನಿಯರ್ ನಮ್ಗ್ ಸ್ವಲ್ಪ್ ಕಮ್ಮಿ ಇರುತ್ತೆ ಅಂದ್ರೆ ಫಸ್ಟ್. ಸೇಮ್ ಟೈಮ್ ಹೋದವ್ರಿಗ್ ಕಮ್ಮಿ ಇರುತ್ತ.
ನಮ್ಗೆ ಅಕ್ಕಿರ್ಲಲ್ಲಿ ಅಂತ ಕೆಲ್ಸ್ ಗಿಲ್ಸ.
ನಂಗ್ ಮೂರ್ ದಿನ ಕ್ಯಾಂಪ್ ಇರುತ್ತಂತಪ್ಪ ಮೂರ್ ದಿನ ಕರ್ಕೊಂಡ್ ಹೋಗ್ತಾರಂತೆ ಮತ್ತೆ ಒಂದ್ ಲಾಸ್ಟ ಇಗ್ ಸರ್ಟಿಫಿಕೇಟ್ ಕೊಡ್ತಾರ್ ಅಂತೇ ಒಂದು ಫೈವ್ ಡೇಸ್ ಬಿಟ್ಟು.
ಆ ಸರ್ಟಿಫಿಕೇಟ್ ತೊಂದು ಏನ್ ಮಾಡ್ತೀಯೋ.
ಏ ಮಗನೆ ಸರ್ಟಿಫಿಕೇಟ್ ತೋಗಬೇಕಲೆ ಏನ್
ಊರ್ ಅಂಗನವಾಡಿ ಪೋಲಿಯೊ ಹಾಕೋ ಕೆಲ್ಸ ಇದಾನಂತ್ ಕೇತ್ತೇನು ಆಮ್ಯಾಗೆ.
ಅಪ್ಪ ಅದನು ಸರ್ಕಾರಿ ನೌಕರಿ ಅದುನು ಅದನ್ನ ಸ್ವಲ್ ಕೀಳಾಗ್ ನೋಡ್ಕೋಬೇಡ ಅದನ್ನು ಸಿಗಲ್ಲ ಅದಕ್ನು ಎಷ್ಟ್ ಟುಡೇ ನೈಟ್ ಗೊತ್ತ.
ಬಾ ಆನ್ಲೈನ್ ಬಾ ಆನ್ಲೈನ್. ಬಾ
ನಾನ್ ಮಾಡ್ತೀನಿ ತಡಿ ಇನ್ನೊಂದ್ ಮಾಡ್ಬಿಟ್ರೆ ಆಗೊಯ್ತಪ್ಪ.
ನೀನಚ್ಚಿದಲೇ ನೀನೆ ಹಚ್ಚಿದಿ.
ಅದೇ ಇನ್ನೊಂದ್ ಮಾಡ್ತೀನಿ ತಡಿ ಅಂತೇಳಕತಿ ಇನ್ನೊಂದ ಮಾಡಿದ್ರೆ ಮುಗತು.
ಹದಿನೈದ್ ಆತವ.
ಹಾ ಸರಿ ತಗೋ.
ಹಾ
ರೆಡಿ ರೆಡಿ